ಏನ್ರಿ ಏನ್ ಮಾಡಕತ್ತರಿ ಹ
ಏನಲ್ ನೋಡ್ರ ಸುಮ್ಕಟ್ಟೇ ನೋಡ್ರಿ ನೀವ್ರೀ
ನಾವು ಕುರ ಊಟ ಅ ಆಯ್ತ ಜಾಸ್ತಿ
ಹ ಹಾ ಹಾಗೆ ನೋಡ್ರಿ ಊಟದ ಎಲ್ಲ ಹಾಗೆ ನೋಡ್ರಿ
ಹ್ಮ್ ಮತ್ತ ಏನ್ ವಿಶೇಷ
ಏನ್ ವಿಶೇಷ ಇಲ್ ಅದೇ ಪಾಯಸ ಮಾಡಿದ್ದೇವ್ರಿ ಊಟ ಮಾಡೀವ ಕುಂತೀವಿ ನೋಡ್ರಿ
ನಿಮ್ದೆಲ್ಲ ಸ್ಕೂಲ್ ಆಗ ಎಲ್ಲಾ ಡಾಕ್ಟ ಮೆಂಟಷನ್ ಮಾಡ್ತಾರ ಏನ್ ರೆಕಾರ್ಡ್ ಮೆಂಟೇನ್ ಮಾಡ್ತರಿ
ಸ್ಕೂಲ್ ನಾಗ್ರೀ ಸ್ಕೂಲ್ ಡಾಕ್ಯುಮೆಂಟೇಶಷನ್ ರೀ
ಅಂದ್ರೆ ನೀವ ಇ ಏನ್ ಎಲ್ ಬಿ ಅದು ಅದ ಎಂಟ್ರಿ
ಏ ನಮ್ ಏನ್ಂನ್್ರ ಇಲ್ರಿ ಪ್ರೈಮರಿ ಐತಿ ಎಲ್ಲ ನಮ ಮೇಡಮ್ೆಚ್ಚ ಮೇಡ್ತಾರ ನಮ್ ಏನ್ ಹೇಳಲ್ ಹೂ ಒ ಒನ್ ಟು ಫಿಫ್ತ್ ಅಷ್ಟೇ ನಂಬಲ್ಲಿ ಇರೋದು
ಹಾ ಹಾ ಹಂಗಂದ್ರೆ ಚೋಲ ಬಿಡ್ರಿ ಹೂ ನಮ್ದು ಇರೋದು ಎಲ್ ಕೆಜಿಯಿಂದ ಪಿ ಯು ಸಿ ತನಕ್ ಆದ್ರಿ ಅದ ಕೆ ಪಿ ಎಸ್
ಹೂ ಹೂ ಹೂ ಹೂ ಅಂದ್ರೆ ನಿಮ್ಗೆ ಗೋಸ್ ಇರ್ತೈತೆ ಅದ ಮಾಡ್ರಿ ಇದು ಮಾಡ್ರಿ
ಚಿಗಳ ಇಪ್ಪತ್ತೈದು ಜನ ಇದಾರಿ
ಒಂದ ಸ್ಕೂನ್ ಗೆಸ್ಟ್ಗಳು ಇಪ್ಪತ್ತು
ಒಂದ ಸ್ಕೂಲ್ ರೀ ಎಲ್ ಕೆಜಿ ಇಂದ ಈ ಸೆವೆಂತ್ ತನಕ ಇಷ್ಟು ಇಪ್ಪತ್ತೈದು ಐನೂರ ಐವತ್ತಷ್ಟ ಅಂತ ಸ್ಟ್ರೆಂಟ್ ಅದಾದ್ರಗ್
ಹೂ ಹೂ ಕೂಲ್ ದೊಡ್ಡದ ಮಕ್ಕಳದ ಮಕ್ಕಳು ದೊಡ್ಡು ಅವ ಟೀಚರ್ಸ್ ಜಾಸ್ತಿ ಇದರಿ ಗೆಸ್ಟ್ ಜಾಸ್ತಿ ಇದ್ದೀರಿ
ಹೂ ಮೀ ಸರ್ ಪರ್ಮನೆಂಟ್ ಇಬ್ರ ಅದಾರ ಸರ್ ಒಂದ್ ಹೆಚ್ಮ್ಮಿ ಇನ್ನೊಬರು ಸರ್ಾರ ಅಷ್ಟೇ ಹೂ ಅದ್ರಾಗ ಅದ್ರಾಗೆ ಇಂಗ್ಲಿೀಷ್ ಮೀಡಿಯಂ್ ಆದ ಕನ್ನಡ ಮೀಡಿಯಂ್ ಆದ ಕೆೇಬಿ ಸಕ್ಷಂಗ
ಬ್ರ ಬರ್ದ ಆ ಬಿಡ್ರಿ
ಅದೇ ಸಾಕಾಗಿದೆ ಇವತ್ ಯಾರೋ ಮೀ್ರ ಮೀಟಿಂಗ್ ಇದು ಬರ್ತಾರಂದ ವಿಸಿಟಿಂಗ್ ಏಳೇ ತಾರೀಕು ಇವತ್ ಒಂದ ತ ೊಂಡ ಪಡಾರ್ದ ಅರ್ತಿ ಅದ ಮೆಂಟೇನ್ ಮಾಡ್ರಿ ಆರು ಏಳು ಇಂಗ್ಲೀಷು ಸೋಶಲ್ ತತನೆ ನಡಿ
ಹೌದ ಎರೆಡು ಸಬ್ಜೆಕ್ಟ್ ಹೋಗಬಕ್ನನ್ರರಿ
ಆ ರಿ ಹ
ಕೆಟ್ಟು ಹೊಗೆತ್ರಿ
ಎಲ್ಡ್ ಸಬ್ಜೆಕ್ಟ್ ನೋಡ್ರಿ ಎಡ್ ಸ ಆದ್ರಾಗ ಒಂದ್ ಕ್ಲಾಸ್ ಟೀಚರ್ ಕೊಟ್ಟಾರ ಮತ್ತ ಅದ ಎಲ್ಲಗೂ ತಲೆ ಮೇಲೆ ಎಲ್ಡ್ಮರ್ ಕಡೆ ಅಕಡೆ ಇಕಾಡಿ ನೋಡಿದ್ವಿ ಅರ್ಜಸ್್ ಆಗಲ್ಲ ಆತ್ತು ಮತ್ತೆ ಇಲ್ಲೇ ಜಾಯಿನ್ ಆದವಿ ಯಾಕಂತ ಹೇಳಿ್ಮ
ಹೂ ಹೂ ಹಂಗೆ ಆತ್ತವ್ರ ಮೊದಲ್ ಮಾಡಿದ್ರ ಸ್ವಲ್ಪ್ ನಮಗೆಲ್ಲಾ ಅನುಕೂಲ ಅಲ್ಲಿ ಹಂಗ ರೂಲ್ಸ್ು ರೆಗ್ಯುಲೇಷನ್ಸ್ ಎಲ್ಲ ಗೊತ್ತರ್ತವ ಮಾಡಕ್ ನಡತದ ಬೇರೆ ಕಡೆ ಅಂದ್ರೆ ಏನು ಹ ಅವಲ್ ಬಾ ಹ್ಲ್ ಬಲ ಆತ್ರತ್ರಿರಡ್ ತಿಂಗಳು
ಹೂ ಯಾರ್ ತಿಂಗಳು ನಾ ಮೊದಲ್ ನಾವು ಗೌರ್ಮೆಂಟ್ ಸ್ಕೂಲ್ಗ ಮಾಡ್ದ ಆ ಕಡ್ತಂತ ನೀಿ ಓದ್ಿದ್ದ ಅ ದೂರ ಆಲಕತಿತ್ತು ಹೋಗ ಬರಕ್ಕ
ಹೂ ಹೂ
ಈಗೆ ಸಲ ಇಲ್ಲಿ ಲೋಕಲ್ ಖಾಲಿನೇಲ್ಲ ಎಲ್ಲಾ ರೆಕಮೆಂಡೇಶನ್ ಬಂದ್ಬಿಡ್ತಾವ ಈ ಕಡೆ ಸುರ್ಪುರ ಅಕ್ಕಡಿ ಕಡಿ ಆಮೇಲೆ ಲೆಟ್ರ ತಂದ್ರ ಹಚ್ಚಿದ್ರ
ಹೂ
ಅದ್ಕ ಇದ ಅಂದೆ ಖಾಲ ಇತ್ತು ನೋಡಮ್ ಇದೊಂದ್ ವರ್ಷ ಮುಂದಿನ ವರ್ಷ ಎಲ್ಲಾರ ನೋಡಿದ್ರ ಆಯ್ತು ಸಣ್ಣ ಸ್ಕೂಲ್ ಆಗ್ತಳ
ಹೂ ಹೂ ಹೂ ಹೂ ಹೂ
ಪ್ರೈವೇಟ್ ನಂಗನು ಮನಾರ್ ಇರ್ತಾರ ಅಲ್ಲಿ ಇಷ್ಟ ಕೆಲಸ ಇರ್ತದ ಹತ್ ಸಾವಿರ ಕೊಡ್ತಾರ
ಹೌದು ಹೌದು
ಒ ಹತ್ ಸಾವಿರ ಒಂದ್ನಾಡಿ ಇನ್ನೊಂದ್ ಎರಡ್ ಸಾವಿರಲ್ಲಿ ಜಾಸ್ತಿ ಸಿಕ್ತ ದವಾಕವರ ಕಟ್ ಹೂ ಅಲ್ ಮೊದ್ಲು ಸ್ಕೂಲ್ಿಗೆ ಹೋಗ್ತಿದ್ದೀ್ರೀ ಬಾರಿ ್ ಸ್ಪೂನ್ ಬಿಡ್ರಿ ಹುಡುಗರೇ ಇರ್ಲಿಲ್ಲ ಐವತ್ತು ಹುಡುಗುರು ಇದವ್ರೀ
ಹೂ ಹೂ ಹೂ ನಂಬೈಲ್ ಅಷ್ಟೇ ನೋಡ್ರಿ ಐವತ್ತು ಇರ್ತಷ್ಟ ಸ್ಟ್ರೆಂಟ್ ಹೂ ಹೇಳಿ ಕನ್ನಡ ಮೀಡಿಯಂ
ಹ ಐದ್ರ್ ತನಕ ಅಷ್ಟೇ ಅಂದ್ರಲ್ಲ
ಯನ ತನ ಕಷ್ಟ ರ
ಚಲೋಪ ಬಿಡ್ರಿ ಅಲ್ಲಿ್ರಂಗವ ಆಾಕ ಹ ಇದನ್ನ ಅಡ್ಮಿಷನ್ ಐವತ್ತಿದ್ದು ಅದಾಗ ಬರೋದ ಒಂದ ಮೂವತ್ತೇ
ಹ ಬಾರಿ ಬಿಡಿ ನಲ್ಲಿ ಎಂಬತ್ತು ಜನ ಆದ್ರಿ ಎಂಬತ್ತತ್ತು ಬರೋ ಮಾತ್ರ
ಹ್ಮ್ ಅಯವತ್ತ ಮೂವಂತ ಬರ್ತೀನ್ ಆಯ್ತು ಮೇಡಮ್ರ ಹದ್ನೈದು ಇಳ್ಕೊಂಡ್ ಕುಡೋ ನಾವ ಒಂದ್ ಹದ್ ಇಳ್ಕೊಂಡ್ ಕುಡವ ಅಂತ ಒಡದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹಿಂಗ ಇದು ಅಂದ್ರೆ ಅಲ್ಲಿ ಯಾರೋ ಬೇರೆ ಬ ಪರ್ಮನೆಂಟ್ ಹ್ಯಾಂಡ್ ಬೇರೆ ಯಾರೋ ಇದ ಹಾಕೊಂಡರ್ಬಾ ಡೆಪ್ರೇಷನ್ ಹಾಕೊಂಡಾರ ಅದು ಹಂಗಾಗಿ ನನ್ ಮತ್ತತ್ಬೇರೆ ಕಡೆ ನೋಡ್ಬೇಕಾಯ್ತು ನನ್ಗ
ಹ್ಮ್ ಹ್ಮ್
ಇಲ್ಲ ಅಂದ್ರೆ ಅಡ್ತೆೇತ್ ಆ ಕಡೆ
ಹೌದ್ರಿ ಆಾಸ್ಲೇನು ಎಷ್ಟು ಮಕ್ಕಳ ತರ್ ನಿಮ್ಲಿ ಹಾಕ್ತ ಎಷ್ಟಾವ್ರಿ
ಎಲ್ಲರಿೀ
ಇಲ್ಲ ಎಷ್ಟ್ ಮಕ್ಳ ಅದಾವ್ರೀ
ಅರ್ಷದಂಗ ಕಮ್ಮಿಾವ್ರಿ ಮೂವತ್ತಾವ ಹುಡುಗ್ರ
ಹ್ಮ
ಮೂವತ್ವ ಇಲ್ಲ ಈಗೀಗ್ ಬರಕತ್ತಾವ ಅವು ಬಂದ್ ಬಂದ್ ನಿನ್ನೆ ಮೂರ್ ಮೇನ್ ಒ ಬಂದ್ ಬಿಟ್ಟ ಹೋಗಿರ್ತಂದೆ ತಾಯಿ ಎಲ್ಲ ಸೇರಿ ಮೊದ್ಲು ಎಂಟ ಕೊಡ್ತಿದ್ವಿ ಈಗ ಹನ್ನ ಹದ್ದು ಬಂದಾವ ಈಗ ಹುಡ್ಗ್ಯರ್ ಹ್ಮ್ ಇನ್ನ ಬರವ್ರ ಆಧಾರ್ ಅಂತ ಅಧಾರ ಮೇಡಮ್ ಅವರು
ಚಲೋ ಬಿಡಿ ಮತ್ತತ್ ಮೂವತ್ ಹಡುಗ್ರ ತೊಳಗ್ರಂದ್ರ ಏ ನಂಬಲ್ರರಿ ಹ ತಲಿಬಾನ ಕಡೆ ನಂಬಲ್ಲಿ ಎಡ್ನೂರ ನಲ್ವತ್ರಿ
ಅಯೋ ಅಂದ್ರೆ ನಿಮ್ದು ಸ್ಕೂಲ್ ಕಮ್ಮಿ ಆಚಲ್ ಜಾಸ್ತಿ ಆಯ್ತು ನಮ್ದಾಲ
ನಮ್ದ್ ಹೆಂಗಂದ್ರೀ ಕೆಜಿ ಬಿ ಸಿಕ್ಸ್ತ್ ಏತ್ ಅ ಒಂದ್ ಕಡೆ ಐತ್ರಿ ಅಷ್ಟಲ ನೈನ್ತ್ ಟೆಂತ್ ಒಂದ್ ಕಡೆ ಹಿಂಗಾದ್ರಿ
ಹೌದೌದು ಹ್ಮ್ ಹ್ಮ್ ಆ ಎರಡು ನೀನೇ ತೋತರಿಲ್ಲ ಎ ನೀವೇ ತಗೋತ್ರೆ
ಎರಡು ನಾವತ್ ತಗೋಬೇಕ್ರೀ
ಒಬ್ರೆ ಅಂದ್ರೆ ಮೊದ್ಲು ನೀವೇ ಮಾಡಿರೇನು ಹೊಸ
ಹ್ಮ್ ಹಓದ ವರ್ಷ್ ನಾವ್ ಮಾಡಿಸ್ತನಂ ನಾ ಬಿಟ್ಟಿದ್ದೇರಿ ವರ್ಷವಲ್ಲ ಅಂತ ಹೇಳಿ
ಹ್ಮ್ ಹ್ಮ್ ಬಾಳ ಕೆಲ್ಸ ಆಗ್ತೀರ ಹ್ಮ್
ಆಕಲ್ರಿ ನಮ್ಗ್ ಮಾಡೋದಂತೆ ಬಿಟ್ಬಿಟ್ಟಿದ್ದೆ
ಅಂದ್ರೂ ನಡತ ತೋ್ರಿ ಸಾಲಂಗ ಸ್ಟ್ರೆಂತ್ ಕಮ್ಮಿ ಅದಲ್ಲ ಇಲ್ಲಿ ಯಏಾರು ಬರಿಯೋದ ಇ ಅಂದ್ರೆ ಅಲ್ಲಿದು ಬರ್ಬಡ್ಬೇಕಕ್ಖಾಲಾಗಿ
ಬರದಕ ಏನ್ ಬಂದಿಲ್ರಿ ನಮ್ ಹೋಗಕ್ತ್ ಆಐದಾರರು ಕಿಲೋಮೀಟರ್ ಹತ್ ಹೋಗ್ ಬರ್ಬೇಕಕ್ಲ್ರಿ ಹೋಗಕ್ ಬರಕ್ ಯಾರಿ ಎ್ದ ಆದ್ರಿ
ಹ್ಮ್ ಆಟೋ ಚಾರ್ಜ್ ಸರ ಕೊಡ್ತೀನ ತನ ಗತ್ತಾರಲ್ಲ
ಕೊಡ್ತೀನಿ ಅಂದ್ರೀ ಏನ್ ಕೊಟ್ಟಾಗಿ ಕರ ಕೊಡ್ತಿ
ಹ್ಮ್ ಈಗ ಜುಲೈಯಿಂದ ಜುಲೈಯಿಂದ ಚಾಲುೂ ಮಾಡ್ತೇನೆ ಅಂತ ಅಂದಾರ ಏನೇನ್ ಮಾಡ್ತ
ಚಲೋ ಏನ್್ತಾರತ್ರೀ
ಆಟೋ ಚಾರ್ಜ್ ಜುಲೈ ತಿಂಗಳದಾಗ ಕೊಡ್ತಾರಂತೆ ಸ್ಯಾಲ್ರಿಿದಾಗ ಕೊಡ್ತಾರಂತದ
ಹೌದ್ರಿ ನೆಕ್ಸ್ಟ್ ಯಾಕೆ ದ ತಿಂಗಗಳು ಕೊಡಲತ್ತೇನ್ ಜ ಒಂದು
ಜುಲೈ ಅತ್ ಅವ್ರ ಅಂದ್ರ ಲಕ್ಷ್ಮಿ ಅವ್ರ ಆಟೋದ್ರಿ ನಾವವುನು ಆಟೋಕ್ಕೆ ಓದ ವಲ್ಲ ಹ್ಮ ಹ್ಮ ಏನ್ ಬಂದ ಇದೆಲ್ಲ ಒಂದು ಒಂದ ಒಂದವರೆ ಸಾವಿರ ಬರ ಆಟೋಕ್ಕೆ ಅಂದೆ ಹ್ಮ್ ಯಾದಾಗಿ ಈ ಸಲ ಆಟೋ ಚಾರ್ಜಸ್ ಕೊಡ್ತಾರಂತ ಪೇಮೆಂಟ್ ನಾಗೆ ಆ್ಯಡ್ ಮಾಡಿ ಅಂತಾ ಅಂತ ಅಂದ್ರು ಕಿಲೋಮೀಟರ್ ಲೆಕ್ಕದಾಗ ಕೊಡ್ತಾರಂತ ಅವ್ರು.
ಕಿಲೋಮೀಟ್ರ.
ಒಂದ ಕಿಲೋಮೀಟರ್ ಈಗ ಗಾಡಿದ ಹೆಂಗ ಒಂದು ಕಿಲೋಮೀಟರ್ ಹದಿನೈದು ಇದು ಹದ್ನಾರು ಇರ್ತದಲ್ಲ ಹಂಗೆ ಎಷ್ಟ್ ಕಿಲೋಮೀಟರ್. ಆಗ್ತದ ಚೆಕ್ ಮಾಡಿ ಅದ್ರ ಪ್ರಕಾರ ಹಾಕ್ತ ಹಾಕ್ತಾರ ಅನ್ನಕತಿದ್ರು ಒಂದ್ ಸ್ವಲ್ಪ ಆರ ಬರ್ಬೇಕಲ್ಲ ಮ ನಾವ್ ಹಾಕಿದ ಕನ ಒಂದ್ ಸಾವಿರ ಎರಡ್ ಸಾವಿರ ಒಂದೂವರೆ ಸಾವಿರ ನಾವ್ ಆಟೋಕ್ ಹಾಕಿದ್ರುನು. ಅದಕ್ ಒಂದ್ ಸಾವಿರ ಹೆಡುನೂರ ಅರ ಬಂದ್ರೆನ್ ಮ್ಯಗಂದ ಹೋದ್ರು ಹೋಗ್ಲಾಕ.
ಹ್ಮ್ ಹ್ಮ್ ಹ್ಮ್ ಅಷ್ಟೇ ನೋಡ್ರ ನಮ್ಗನು ಅಷ್ಟೇ ಐತಿ. ನಮ್ದು ಐದ್ ಕಿಲೋಮೀಟರ್ ಏನ ಆತರ್ ಇಲ್ಲಿ.
ಅಂದ್ರೆ ಅಲ್ಲಿ ಯಾರ್ ಚೆಕಿಂಗ್ ಬರಲ್ ದೋರಿ ಎಡೂ ದಿನಕ್ಕೊಮ್ಮೆ ಹೋದ್ರೆ
ಹಂಗಂದ್ರಾ ಎಂಗಾ ರಿ ಫೋಟೋ ಹಾಕ್ಬೇಕಲ್ರರಿ.
ಬಂದ್ಬಿಡಬೇಕು ಜಲ್ದಿ ಒಂದ ಬಂದ ತಾಸು ಮುಗಿಸಿ ಅಕೆಡಿ. ಅಲ್ ದೂರ ಯ ಯಾರಕ್ ಚೆಕಿಂಗ್ ಬರಲ್ಲ ನಮ್ದಂತ್ರೂ ಇಲ್ಲೇ ರೋಡಿಗೆ ಆದ ದಿನ್ನ ಬರ್ತಾಳಕಿ.
ಹ್ಮ್ ಹ್ಮ್ ಹ್ಮ್ ಹೆಂಗ ಮಾಡಿ ಹೆಂಗ್ ಮಾಡ್ಬೇಕಿ ಹೇಳ್ರಿ.
ಏನ್ರಿ ಹ್ಹ್.
ಫೋಟೋ ಹೆಂಗಂದ್ರಲ್ಲ.
ಅಲ್ಲಾ ಫೋಟೋ ಎಡಿಟ್ ಮಾಡದಲ್ಲ ಜಲ್ದಿ ಹೋಗಮ ಐದಕ್ ಹೊತ್ರಿ ಏನ್ ನೀವು ಹ ಐದಕ್ ಹೋದ್ರೆ ಒಂದ್ ಆರವರೆ. ಬರ್ಬೇಕ ಅಲ್ಲಿಂದ.
ಹಾ ಹಾ ಹಾ ಹಾ ಹ
ಕತ್ಲೂ ಆಟದ್ರಿ ಆಟೋ ಸಿಗಲ್ರಿ ಆಮೇಲೆ ಅಂತ ಅನ್ನೋದು ಬರದ ಅಷ್ಟೇ.
ಅದೇ ಅದೇ ನಾನು ಹಂಗೆ ಮಾಡ್ತೀನಿ ರಿ ನಾಲ್ಕವರೆಗಿಂಗ ಹೋತಿಂರಿ ನಾಲ್ಕವರಿಗೆ ಹೋತನ್ರಿ. ನಾಲ್ಕವರ್ಗಾಗೋಗಿ ಆರು ಇಪ್ಪತ್ತಕ್ಕ ಆರವರೆಗ ಹಂಗಗ ಬಂದ್ಬಿಡ್ತೀನ್ರಿ ಆರವರೆಗ ಬರೋದು.
ಹ್ಮ್ ಒಂದ್ಸಲ ಏನಾದ್ ಕೆಲ್ಸ ಇದ್ದಾಗ ಒಂದ್ ಆಫನ್ ಅವರ್ ಜಲ್ದಿ ಬಂದ್ಬಿಡ್ಬೇಕು ಏನ್ ಮಾಡ್ಬ ಬೇಕು.
ಆಟೋ ಅದು ಸಿಗಲ್ರಿ.
ನೀ ಎಷ್ಟ ಸಲ ನನಗೆ ಆಟೋನೆ ಸಿಕ್ ಒಬ್ಬಕ್ಕಿನ ಬರಕ್ ಅಂಜಿಕ್ ಬರ್ತದ ಅದು ಊರ್ ಹೊರಗ ಆದ ಹಾಸ್ಟೆಲ್.
ಹ್ಮ್ ಹ್ಮ್ ಹ್ಮ್ ಹ್ಮ.
ಅಕ್ಕಡೇ ಕೋರ್ಟ್ ರೋಡ್ ಬರೇ ಗಣ ಮಕ್ಕಳ ಕುಂತಿರ್ತಾರ ಕುಡಿದು ಕೂಡದ ಕೇಶಿಂದ. ಆಟೋಕ್ ಬರಕ ಹಂಜಿಕೆವು ಆಟೋದವ ಎಂತವು ಇರ್ತಾವ ಏನು ಅಂತ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಹ್ಮ್ ನ ಮನೆಯವ್ರು ಫ್ರೀ ಇದ್ರೆ ಗಾಡಿ ತಗೊಂಡ್ ಬರ್ತ್ ತರ ಇಲ್ಲಾಂದ್ರ ಆಟೋಕ್ ಬರ್ಬೇಕ್ ಮತ್ತ ಅಲ್ಲಿ ಒಬ್ಬ್ರಿಗೆ ಹೇಳಿಟ್ಟಿವಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹೀಗೆನ್ ನೀವ ಆಟೋ ಮುಗಸೀರಾ ಹೆಂಗ ದಿನ ಸುಮ್ ಹೋಗೋದ್ ಬರೋದು ಅಮೌಂಟ್ ಕೊಡ್ತೀರ ಅಷ್ಟೇ.
ಇಲ್ಲ ಅವ್ರ ಆಟೋ ಮುಗಸಿಲ್ಲಾ ನಮಗ್ ಬೇಕಂದ್ರೆ ಕರೆಸ್ನವ್ರ ಯಾರನ್ನಾರ. ಇಲ್ಲ ನಮ್ ಮನೆಯವ್ರ ಕಾಲಿ ಇದ್ರು ಅಂದ್ರ ಬರ್ತಾರ ಗಾಡಿ ತಗೊಂಡು. ಗಾಡಿ ಮೇಲ್ ಬಂದ್ರೂನು ಪೆಟ್ರೋಲ್ ಬೇಕ ಅಲ್ಲ ರೊಕ್ಕ.
ಹ್ಮ್ ಹ್ಮ್ ಹ್ಮ್ ಹೌದ್. ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೇನ್ರೀ. ಓದಬೇಕು ಬರೀಬೇಕು ಏನ್ರೀ ಏನಾದ ವರ್ಕ್ ಏನ್ರಿ.
ಡಿಗ್ರೀ ಎಲ್ಲಿ ಶಹಾಪುರ ಕಾ ಹಾಗ್ಯದೇನು ನಿಂದು.
ಇಲ್ರಿ ಯಾದ್ಗಿರಿ ಪಿ ಯುಸಿ ಡಿಗ್ರಿ ಎರಡು ಯಾದ್ಗಿರಿ ರಿ ಬಿ ಎಡ್ ಅಷ್ಟೇ ಇಲ್ರಿ.
ಅಷ್ಟು ದೂರ ಹೋಗ್ ಬರ್ತಿದ್ರ ಡೈಲಿ.
ಹೇ ಇಲ್ರಿ ಅಲ್ಲೇ ಅಗ್ರಿಗಿತ್ತಿದ್ದೀನ್ ನಾ ಅಸ್ಲ ಮಾಡಿದ್ದ್.
ಹಾ ಸರಿ ಬಿಡು ಹೌದ್ ಅದೇನಾಗತ್ತಿಲ್ಲ.
ಹೇ ಇಲ್ಲ್ ಇಲ್ರಿ ಹೆಂಗ್ ಹೋಗೋದಾತ್ರಿ ಇಲ್ಲಿಂದ ಇಲ್ಲಿ ದೂರ ಎರಡ್ ತಾಸ್ ದಿನ ಎರಡ್ ತಾಸ್.
ಎರ್ಡ್ ತಾಸ್ ಹೋಗದ ನಾಕ್ ತಾಸ್ ಆತದ ಮತ್ತ.
ಹ್ಮ್ ಆಬೇಕಲ್ರಿ ಹೋಗೋದು ಬರೋದು ಎಲ್ಲ.
ಮತ್ತ್ ಬಂದ್ಮ್ಯಾಲ್ ಬಿ ಎಡ್ ದ ಅಂದ್ರೆ ಬಿ ಎಡ್ ಅಂದ್ರೆ ಅಷ್ಟ್ ಕೆಲ್ಸ ಬಿ ಎಡ್ ಡಿಗ್ರಿದಾಗ್ಲಿ ಡಿಗ್ರಿದ್ ದು ಕೆಲ್ಸಾನೇ.
ಏ ನಮ್ ಬಿ ಎಡ್ ದ ವಜ್ಜಿತ್ ಬರಿ ನಮ್ದು.
ನಿಮ್ಗೆ ಯೂನಿಫಾರ್ಮ್ ಚಲೋ ಕೊಟ್ಟಿದ್ರು ಬಿಡ್ರಿ ಸೀರಿ ಅಂದ್ರ ಬಿ ಎಡ್. ಹ್ಮ್ ನಮ್ದೇನಿಲ್ಲ ಅದ. ಹ್ಮ್ ಪೊಲೀಸರಿಗೆ ಹಾಕ್ತಾರಲ್ಲಾ ಅಂತ ಸೀರೆ ಕೊಟ್ಟಿದ್ರ ಅದ್ರಾಗ್ನೆ ಲೈಟ್ ಕಲರ್ ಕೊಟ್ಬಿಟ್ಟಿದ್ರ ಅದ್ರಾಗೆ. ಹ್ಮ್.
ಹೌದ್ರಿ.
ಅಂಕಲ್ ಸೀರಿ ಕೊಟ್ಟಿದ್ರಲ್ಲ ನಿಮ್ ಕೆಂಪದ ಉಟ್ಕೊಂಡ್ ಬರ್ತಿದ್ರಲ್ಲ ಮೀಟಿಂಗ ಅದು ನೋಡಿ
ಹೌದೌದೌದೌದ್ರಿ.
ಚಲೋ ಇತ್ತ್ ಸೀರಿಗಿರೆ.
ಚಲೋ ಇದ್ದು ಬಿಡ್ರಿ ಅಯ್ಯ ಈಗನ್ ಬಟ್ ಈಗನು ಮತ್ ಚೇಂಜ್ ಮಾಡ್ಯಾರ್ರೀ.
ಹೂಂ ವರ್ಷ ವರ್ಷ ಚೇಂಜ್ ಮಾಡ್ತಾರೆ.
ಚೇಂಜ್ ಮಾಡ್ತಾರ ಎರಡ್ ವರ್ಷ ನೋಡ್ರಿ ಎರಡ್ ವರ್ಷ ಸೇಮ್ ಇದ್ವು ಅಂದ್ರ ಮತ್ ಎರಡ್ ವರ್ಷ ಮತ್ ಚೇಂಜ್ ಮಾಡದ್ರಿ. ಚೇಂಜ್ ಮಾಡ್ಯಾರ ನೋಡ್ರಿ ವರ್ಷ ವರ್ಷ ಅಮೌಂಟುನು ಹಂಗೆ ದ್ರಿ ಯಾವ್ ಅಮೌಂಟ್ ತಿಂತಾರ ಏನ್ ಅಮೌಂಟ್ ತಿಂತಾರ ಏನ್ ಸುದ್ದಿ ದೊಡ್ ದೊಡ್ ಫಂಕ್ಶನ್ ಮಾಡತಾರ ಗಿಫ್ಟ್ ಕೊಡು ಅದು ಕೊಡು ಇದು ಕೊಡು ಅಂತ.
ಹೌದ್ ಲಾಸ್ಟಿಗೆ ಹೋಗೋತ್ತಿಗ್ ಏನಾರ್ ಕೊಟ್ಟ್ ಬರ್ಬೇಕು ಕಣ ಅವ್ರ್ ಶಾಲಿಗ್.
ಹ್ಮ್.
ನಾವ್ ಯದು ನಮ್ಗೂ ಹಂಗೆ ಮಾಡಿದ್ರ ನಾವ್ ಎಲ್ಲಾರು ಸೇರಿ ಒಂದ
ನಾವ್ ಒಂದ್ ಸಣ್ಣ ಫಂಕ್ಶನ್ ನೋಡುದ್ರು ಐನೂರುನೂರು ರೂಪಾಯಿ ಕೊಟ್ಟ್ ಬಂದೀವ್ರಿ.
ಹಾ ನೋಡ್ರಿ ಮತ್ತ. ಒಂದೊಂದ್ಸಲ ಅಟೆಂಡೆನ್ಸ್ ಮೇಲೆ ಅದು ಕೊಟ್ಟಿರ್ತಾರಲ್ಲ ಅವ್ರು ಅದಕ್ ಎಂಟ್ರಿನಲ್ ಅದು ಜಾಸ್ತಿ ಕೊಟ್ಟಿರ್ತಾರಲ್ಲ ಆ ಲೆಕ್ಕದ್ಮೇಲೆ ಕೇಳ್ತರ ಹೋಗ್ಲಕ್ ಬುಡಕ್ಕ ಅವ್ನಿಗ್ ಕೊಟ್ಟಂಗಷ್ಟೇ. ಇಂಟರ್ನಲ್ ಅವ್ರಗ್ ಹೇಗಿರ್ತದ ಕೊಟ್ಟಿರ್ತಾರ್ ಮೇಡಮ್
ಮೇಡಮ್ ಕಾಲ್ ಬರಕತದ್ದ್ ಇರ್ರಿ.
ಹೂ ಆಗ್ತಾರೆ ಹ್ಮ್.
ಹಾ.